ಹ ಕೇಳುಸ್ತಿದ್ಯಾ.
ಹಲೋ.
ಹಲೋ ಕೇಳಿಸತಿದಯಾ
ನಮಸ್ಕಾರ ಕೇಳಿಸ್ತಿದೆ
ಹ್ಮ
ನಮಸ್ತೆ ಕರ ನಿಮ್ಮ ಹೆಸರು ನಿಮ್ಮ ಹೆಸರು
ನಮ್ಮ್ ಹೆಸರು ಪೂಜಾ ಅ ನಮ್ಮ ಹೆಸರು ಪೂಜಾ ಅಂತ ನಿಮ್ಮ ಹೆಸರು
ನಮ್ಮ ಹೆಸರು ವೈಷ್ಣವಿ ಅಂತ ಹಲೋ ಹೇಳಿ ಪೂಜ ಅವ್ರೆ
ಅಲೋ ಕೇಳಸ್ ತಿದ್ಯಾ
ಹಾ ಹೇಳಿ ಕೇಳಿಸ್ತಿದೆ ಹಾ ಹೇಳಿ ಹೇಳಿ ಕೇಳಿಸ್ತಿದೆೆ
ಹಾ
ಹಾ
ಊಟ ಮಾಡಿದ್ರಾ
ಹ್ಮ್ ಆಯ್ತು
ಆ ಆಯ್ತು ನಿಮ್ದು
ಹಾ ಹೇಳ್ತಿದ್ರಿ ಹಾ ನಾವು
ನಾವು ಅನ್ನ ಹಾ
ಹೇಳಿ
ಹೇಳಿ ಹೇಳಿ ಏನ್ ಊಟ ಮಾಡಿದ್ರಿ
ನಾವು ಅನ್ನ ಸಾರು ಚಪಾತಿ
ಹ
ಚೆಂಡೆಕಾಯ ಪಲ್ಯ
ಹೌದಾ? ಹಾ
ಉಪ್ಪಿನಕಾಯಿ ನೀವು
ನಾವು ಅನ್ನ ಸಾಂಬಾರ್ ಮತ್ತೆ ಇಡ್ಲಿ ದೋಸಾ
ಓ ಇವಾಗ ಯಾರು ಇಡ್ಲಿ ದೋಸೆ ತಿಂದ ತರಾ.
ನಾವು ಆಚೆ ಹೋಗಿದ್ವಿ.
ಹೌದಾ ಹ್ಮ್. ಹ.
ಮತ್ತೆ ಆರೋಗ್ಯ ಎಲ್ಲ. ಕ್ಷೇಮಾನ.
ಹಾ ಅಕ್ಷೇಮವಾಗಿದೆ ನಿಮ್ಗೆ ಹೇಗಿದೆ.
ಹಾ ಕ್ಷೇಮವಾಗಿದೆ.
ಹ್ಮ್.
ಮತ್ತೆ ನಿಮ್ ಸ್ನೇಹಿತರೆಲ್ಲ. ಚೆನ್ನಾಗಿದ್ದಾರಾ.
ಹಾ ಚೆನ್ನಾಗಿದ್ದಾರೆ ಬರೀ ಮಲಗ್ತಾರೆ ಫೋನ್ ನೋಡ್ತಾರೆ ಅಷ್ಟು ಬಿಟ್ರೆ ಏನು ಮಾಡಲ್ಲ ನಮ್ಮ್ ಸ್ನೇಹಿತ.
ನೀವು ನಿಮ್ ಜೊತೆ ಅವ್ರ ಜೊತೆ ಅದನ್ನೇ ಅಲ್ವಾ ಮಾಡೋದು.
ಇಲ್ಲ ಇ ಇಲ್ಲ ನಾವ ಎಷ್ಟ ಎಲ್ಲಾ ಮಾಡ್ತೀವಿ ಎಷ್ಟ ಕೆಲ್ಸ ಮಾಡ್ತೀನಿ
ಹೌದಾ
ಹ್ಮ್ ಅವ್ರೇಏನು ಮಾಡಲ್ಲ ತಿಂತಾರ ತಿನ್ನದು ಇಲ್ಲ ಅನ್ಸುತ್ತೆ ತ ನೀಟಾಗ ತಂದು ಕೊಟ್ಟ ಮುಂದೆ ಇಟ್ಟು ತಿಂದೆಲ್ಲ ನಾನ ಸ್ನೇಹಿತರು
ನೀವ್ ಅವ್ರಿಗೆಲ್ಲ ತನ್ ಹೌದಾ ಹ್ಮ್
ಹ್ಮ್ ಮತ್ತೆ ಮತ್ತೆ ಎಲ್ಲೆಲ್ಗ ಹೋಗಿದ್ರಿ ಇವತ್ತು ಆಚೆ
ನಾವು ಹೆಸರ್ ಏನಿಲ್ಲ ಬೆಳಗ್ಗೆ ಬೇಗ ಇದೊಂದು ಆರ್ ಗಂಟೆಗೆ ಸ್ನಾನ ಮಾಡ್ಕೊಂಡು
ಹಾ
ಹ ಅದೇ ಸರ್ ಕಟ್ಟ ದೇವಸ್ಥಾನಕ್ಕೆ ಹೋಗಿದ್ವಿ ಏನ್ ಗೊತ್ತಾ ಇಲ್ಲಿನ ಇಲ್ಲಿ ಎಷ್ಟೊತ್ಗಾದ್ರೂನೂ ಬರಲೇ ಇಲ್ಲ ಆಮೇಲೆ ಬಸ್
ಹಾ
ಆಮೇಲೆ ಎಂಟೂವರೆ ಹಂಗ್ ಬಂತು ಬಸ್ಸು ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ದೇವ ದರ್ಶನ ಮಾಡ್ಕೊಂಡು
ಹ್ಮ್
ರಾಜುಕುಮಾರ್ ಹೋಟೆಲ್ ಹೋಟೆಲ್ ಅಂತ ಇದೆಯಲ್ಲ ಅದ್ ಗೊತ್ತಾ ನಿಮ್ಗೆ
ಯಾವುದು
ಹೆಸರುರ್ಘಟ್ಟದು ದಲ್ಲೇ ಅಲ್ಲಿ ಇಡ್ಲಿ ಮತ್ತೆ ಟೊಮೊಟೊ ಎಲ್ಲಾ ತಿನ್ಕೊಂಡ್ ಬಂದ್ವಿ ಟಮೋಟೋಬಾತ್
ಹಾ
ಹಾ
ಹ್ಮ
ಹಾ
ಹ್ಮ್
ಹ್ಮ್ ಮತ್ತೆ ಹೌದಾ ಎಲ್ಲಿಗೆದ ದೇವಸ್ಥಾನಕ್ಕೆ ಹೋಗಿದ್ರಾ
ಹೌದೌದು ಹ್ಮ್ ಮತ್ತೆ ನಿಮ್ದ್ ಯಾವ ಊರು
ನಮ್ದಾ ಇದೇ ಊರೇ ಬೆ ಬೆಂಗಗಳೂರು
ಹೌದಾ ನಮ್ದು ಬ್ಯಾಂಗ್ಳೂರ್ ನೀವು ಬೆಂಗ್ಳೂರಲ್ಲಿ ಎಲ್ಲ ಎಲ್ಲಿ ಓಡಾಡಿದ್ದೀರಾ
ಬೆಂಗಳೂರಲ್ಲಿ ಜಯನಗರು ಮತ್ತೇ ಯಶವಂತಪುರ ಮಲ್ಲೇಶ್ವರಂ ಎಲ್ಲ ಹೋಗಿದೀವಿ ನೀವ ಎಲ್ಲೆಲ್ಲಿ ಹೋಗಿದ್ದೀರಿ ನಾವ್ ಬರೀ ಬರೀ ಶಾಪಿಂಗ್ ಅಷ್ಟೇ ಹೋಗತ ರ್ತೀವಿ ಮಾಲ್ಗೆ ಶಾಪಿಂಗ್ ಅಷ್ಟೇ
ಹೌದು ನ ನಾವು ಇಲ್ಲಿಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಜಾಸ್ತಿ ಹೋಗೋದೇ ಊಟ ಮಾಡಕ್ಕೆ
ಹೌದಾ ನಾವು ಅಷ್ಟೇ ನಾವ್ ಬರೀ ಹುತ್ ಗ್ ಜಾಸ್ತಿ ಹೋಗ ವಿ ಅರ್ಧ ಸುತ್ತದ ಅರ್ಧ ತಿಂತೀವಿ ಹಂಗೆ ಮ್ಯಾನೇಜ್ ಮಾಡ್ತೀವಿ ನಾವು ಹ್ಮ್ ನೀವು ವಲ್ಲಿ ತಿನ್ನಕ್ಕೆ ಏನೇನ್ ತಿನ್ ಬಂದ್ರಿ ಇವತ್ತು
ಅದೇ ಹೇಳಿದ್ವಲ್ವ ಇಡ್ಲಿಗೋ ಮತ್ತೆ ಪಾನಿಪುರಿ ತಿಂದ್ವಿ
ಹ್ಮ್
ನಿಂಗೆ ಎಲ್ಲಾ ತಿಂದಕೊಂಡ್ ಬರ್ತೀವಿ ಹ್ಮ್
ಹ್ಮ್ ಮತ್ತೆ ನಿಮ್ಗೆ ಇಷ್ಟನಾ ಪಾನಿಪುರಿ
ತುಂಬಾ ಇಷ್ಟ ನಿಮ್ಗೆ
ಹಾ ನಮ್ಗೂ ಇಷ್ಟ ನೀವು ಮನೆಗ್ ಮಾಡಲ್ವಾ ಪಾನಿಪುರಿನ
ಹಾ ಮನೆಯಲ್ಲೂ ಎಲ್ಲ ಮನೆಯಲ್ಲೂ ಎಲ್ಲಾರೂ ಬಂದಾಗ ನಾವ್ ಮಾಡ್ತೀವಿ ತಮ್ಮ ತಂಗಿ ತರ ಎಲ್ಲಾ.
ಹಾ ನಾವು ಅಷ್ಟೆ ನಾವ್ ಯಾರು ಇಲ್ಲಂತ್. ಅಂದ್ರೆ ನಮ್ಗ್ ಬೇಕಂದಾಗೆಲ್ಲಾ ಮಾಡ್ತಿರ್ತಿವಪಾ.
ಹೌದಾ.
ಹ್ಮ್ ಏನ್ ಅಡ್ಗೆ ಬರುತ್ತೆ ನಿಮ್ಗೆ ಜಾಸ್ ತಿ.
ನಮ್ಗೆಲ್ಲಾ ಮಾಡಕ್ ಬರುತ್ತೆ ನಿಮ್ಗೆ. ನಿಮ್ಗೇನ್ ಇಷ್ಟ ಹೇಳಿ ಅದನ್ ಮಾಡ್ಕೊಡ್ತಿನಿ.
ಬಿರ್ಯಾನಿ ಹೆಂಗ್ ಮಾಡ್ತಾರೆ.
ಬಿರ್ಯಾನಿನ ನೀವು ವೆ ನೀವು ಸಸ್ಯಾಹಾರಿನ ಮಾಂಸಹಾರಿನ.
ಮಾಂಸಾಹಾರಿ ನೀವ್ ಸಸ್ಯಹಾರಿನ.
ಹೌದೌದು. ಹೌದು ಶುದ್ಧ ಸಸ್ಯಾಹಾರಿ ಹ್ಮ್.
ಇಲ್ಲ ನಾವು ಮಾಂಸಾಹಾರ.
ಹಾ ಹೌದಾ. ನಿಮ್ಗ ಏನು ಅನ್ಸಲ್ ವಾ
ಏನಂತ.
ಪ್ರಾಣಿಮ್ ಹಿಂಸೆ ಮಾಡ್ತಿರಲ್ಲ.
ಹಂಗಂತ ಹೇಳುದ್ರೆ ಏನು ತಿನ್ನಕ್ಕೆ ಆಗಲ್ಲ ಮತ್ತೆ.
ಹು
ಹ್ಮ್ ಹಂಗೇನ್ ನಂಗ್ ಅನ್ಸಿಲ್ಲಪ್ಪ. ಹ್ಮ್ ಯಾಕೆ ನಿಮ್ಗ್ ಹಂಗ್ ಅನ್ಸುತ್ತಾ.
ಯಲ್ಲೋ.
ಮತ್ತೆ.
ಸುಮ್ನೆ ಕೇಳಿದ್ವಿ.
ನೀವ್ ತ್ ತಿಂತೀರ ಸ್ ಸಸ್ಯ ಆ ಮಾಮ್ ಸಹಾರ.
ಇಲ್ಲ ನಾವು ಸಸ್ಯಹಾರಿ.
ಹೌದಾ ಸಸ್ಯ ಅದಾರು ಹೋಳ್ಗೆ ಮಾಡಕ್ ಬರುತ್ತಾ?
ಹಾ ಬರ
ಇಷ್ಟಾನ ಹೋಳ್ಗೆ ಅಂದ್ರೆ?
ತುಂಬಾ ಇಷ್ಟ ಹೋಳ್ಗೆ ಮಾವಿನಣ್ಣೆನ್ ಸೀಕರ್ರಣೆ ಅಂದ್ರೆ ತುಂಬಾ ಇಷ್ಟ.
ನಿಮ್ಗ ಏನ್ ಇಷ್ಟ ಇಲ್ಲ ಹೇಳಿ ಹೇನೇ ಕೇಳಿದ್ರು ಇಷ್ಟ ಇಷ್ಟ ಅಂತೀರ.
ಹೌದು ಇರೋದೊಂದ ಜೀವ್ನ ಬಾಯಿ ಇಷ್ಟ ಆಗಿದ್ದೆಲ್ಲ ತಿನ್ಬೇಕು. ಇಲ್ ಯಾರಿಗ್ ಗೊತ್ ಹೇಳಿ ಇವತ್ ಬರತಿವ ನಾಳೆ ಹೋಗ್ತಿವಿ ನಾಳೆ ನಾನ್ ಸತ್ತ ಹೋಗ್ಬಿಟ್ರೆ
ಎಷ್ಟೆಲ್ಲಾ ಮಾತಾಡ್ತೀರಾ ಭಾಷಣಕ್ಕ ಹೇಳ್ತೀರಾ ಅಂತ
ಆ
ಎಷ್ಟೆಲ್ಲ ಹತ್ ಹದಬತ್
ಹೌದು ನೀವ ಅಷ್ಟ್ ಚೆನ್ನಾಗ್ ಮಾತಾಡ್ ಹತ್ತೀರಾ ನಮ್ ಜೊತೆ ಅದಕ್ಕೆ ಮಾತಾಡ್ಬೇಕ ಅನ್ಸುತ್ತೆ
ಹೌದಾ
ಹಾ
ನೀವು ಮಾತ್ ಕೇಸ್ಕಂತಂದತ್ರರ ಖುಷಿ ಆಗ್ತಿದೆ ಸ್ಟ್ರೆಸ್ ಸ್ಟ್ರೆಸ್ ರಿಲೀಫ್ ಆಗಂತ ಇದೆ
ಹೌದಾ ನೀವು ಈ ತರ ಎಲ್ಲಾ ಹೇಳಿ ಹ್ಮ ನಾಚಿಕೆ ಆಗತ್ತೇ
ನಾಚ್ಕೇ ಯಾಕ್ ಆಗುತ್ತೆ ಹುಡ್ಗಾಗಿನ್ ಮಾತ್ರ ಕಟ್ಟಿದಾರ ಹುಡುಗಿನ ತಾನೆ ಏನ
ಖುಷಿ ಆಗುತ್ತಲ್ವಾ
ಅದುನ್ನ ನಾಚಕೆ ಅಂತ ನಿಮ್ ಕಡೆ ನಮ್ ಕಡೆ ಹೊಸದಾಗ ಹುಡು ಗ ಹುಡ್ಗಿ ಹತ್ರ ಮಾತಾಡ್ಬೇಕಾದ್ರೆ ನಾಚಿಕೆ ಅಂತಾರಪ್ಪ
ಅದು ಆ ಆ ತರ ಅಷ್ಟೇ ಬರದಿಲ್ಲ ಅಲ್ವಾ
ಹೌದಾ
ಹಾ
ಹಾ.
ಹ್ಮ್.
ಹ್ಮ್.
ಮತ್ತರೀ ಸಮಾಚಾರ.
ನಮ್ದೇನಿಲ್ಲ ಪೂಜಾ. ನೀವೇ ಹೇಳ್ಬೇಕು ಎಲ್ಲೆಲ್ಲಿ ಹೋಗಿದ್ರೆ ಸುತ್ತ. ನಾವ ಹೋಗಿದ್ವಿ ಇವಾಗ ಎಲ್ಗೂ ಹೋಗಿಲ್ಲ ರೀಸೆಂಟ್ ಆಗಿ ಅಂದ್ರೆ ಇವಾಗಿರೋ. ಎಲ್ಗೂ ಹೋಗ. ಇಲ್ಲ.
ಪರೀಕ್ಷೆ ಬೇರೆ ಇತ್ತಲ್ವಾ ಅದಕ್ಕೆ
ಹಾ ಸರಿ ಪರೀಕ್ಷೆ ಹೆಂಗ್ ಮಾಡಿದ್ರಿ
ಸ್ವಲ್ಪ ಕಷ್ಟನೇ ಇತ್ತು
ಹ ನಿಮ್ ಫ್ರೆಂಡ್ ನಿಮ್ ಸ್ನೇಹತ್ರಿ ಯಾರೋ ಕರೀತಿದಾರ ಅನ್ಸ್ತಿದೆ
ಯಾರನಾ
ನಿಮ್ನ
ಯಾರು ಕರಿತಿದರೆ ಯಾರು ಕರ್ ತಿಲ್ಲಪ್ಪ ಹ್ಮ್ ಹ್ಮ ಹಾ
ಹ್ಮ್ ಮತ್ತೆ ನಿಮ್ಗೆ ಏನೇನ್ ಕುಡಿಯೋಕ್ ಇಷ್ಟ
ಈಗ ನನ್ ಕುಡಿಯೋಕೆ ಇಷ್ಟ ಅಂದ್ರೆ ಜ್ಯೂಸ್ ಇಷ್ಟ ಮತ್ತೆ ಟಿ ಇಷ್ಟ ನಿಮ್ಗೆ
ನಮ್ಗೆ ಮಜ್ಗೆ ಇಷ್ಟಾ ಪಾನಿ ಎಷ್ಟ್ ಚ
ಪಾನಿ ಪಾನಿ ಪೂರಿ ಪಾನಿ
ಹಾ ಪಂದ
ಹಾ ಹಾ ಮತ್ತೆ
ಮತ್ತೆ ಹ
ಹಾ ಇಲ್ಲಿ ದಿನ ಇಲ್ಲಿ ತಗೊಂಡೋಗ ಬಾಯ
ಮತ್ತೆ ಮಾತಾಡಿ ಹಾ
ಇನ್ನೇನ್ ಊಟ ಆಯ್ತಾ ನಿಮ್ದು ಊಟ ಆಯ್ತಾ
ಊಟ ಆಯ್ತು ನಿಮ್ದು ಆಯ್ತಾ
ಹಾ ಆಯ್ ಸೊ ಈಗ ನನ್ ಫ್ರೆಂಡ್ಸ್ ಹರ್ತಿದ್ದಾರೆ ನಮ ಸ್ನೇಹಿತರು ತಿನ್ಬೇಕಕ್ ಹೋಗಿ ಹ್ಮ್ ನನ್ನ ತಗೊಂಡ್
ಮತ್ತೆ
ಏನಿಲ್ಲ ಹೇಳ್ಬೇಕು ಹ್ಮ್ ಹ್ಮ್ ನಿಮ್ಮ್ ಫ್ರೆಂಡ್ಸ್ ಎಲ್ಲ ಏನ್ ಮಾಡ್ತಿದಿದ್ದಾರೆ
ನಮ್ ಫ್ರೆಂಡ್ಸ್ ಎಲ್ಲಾನ ರೂಮ್ ಅಲ್ಲಿ ಇದಾರೆ ಅದೇ ಹೇಳಿದ್ನೆಲ್ಲ ಅವ್ರ ಆಚೆನೆೇ ಬರೋದಿಲ್ಲ
ಇನ್ನೇನು ಪೂಜಾ ಅವ್ರೆ
ಹಲೋ
ಹಾ ಹೇಳಿ ಪೂಜಾ ಅವ್ರೇ
ಹಾ ಹೇಳಿ ಹೇಳಿ
ನ
ಹ್ಮ ಹ್ಮ್ ಮತ್ತೆ ಹೇಳುಬೇಕು
ನಮ್ದ ಎನಿದೆ ಹೇನಿಲ್ಲ
ಹ್ಮ ನಿಮ್ಮ ಜೊತೆ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗ
ಹೌದಾ ಅಂದ್ರೆ ಅಷ್ಟೀಟಾಗಿ ಮಾತಾಡ್ತಿದೀನ ಅಂತಾನ ಇಲ್ಲ ಅಂತಾನ
ಚೆನ್ನಾಗಿ ಮಾತಾಡ್ ತೀರಾ
ಹೂ
ಸರಿ ತಗೊಳ್ಳಿ ನ ನಿಮಗ್ ಯಾವಾಗಾದ್ರು ಮತ್ತೆ
ಹಾ ನಿಮ್ಮ್ ಹತ್ರ ಮಾತಾಡ ಕೆ ತುಂಬಾ ಖುಷಿ ಆಯ್ತು
ಹ್ಮ್ ನಿಮ್ ಜೊತೆನೂ ಮಾತಾಡ್ ತುಂಬಾ ಖುಷಿ ಆಯ್ತು ಧನ್ಯವಾದ
ಹಾ ಧನ್ಯವಾದಗಳು
ಹ್ಮ